ಊಟ ಮಾಡ ನೋಡಿವಂತ ಏನ್ ಕೇಳಿ
ನೀ ಮಾತಾಡೋದ್ ಇಬ್ರುದು ಕೇಳಾ
ಹೇಳುವಾ ಏನ್ ಸಮಾಚಾರ ಹೇಳ ಏನ್ ಮಾತ್ ಬಾಳ್ ಕಡಿಮೆ ನಿಂದು
ಏನ್ ಕಡಿಮಿ
ಮತ್ ಬಾಳ ಕಡಿಮೆ ಎಂದಿ ಜೋರ ಹೆಣ್ಮಗುದ
ಏನ್ ಜೋರ ನಿಮ್ದೇ ಜೋರ
ಏನು ನಮ್ದೇನ್ ಜ್ವರವ ನಾ ನಿಮ್ದ ಜೋರ ಅನ್ ನೋಡುವ
ನನ್ಗೆ ಎಷ್ಟು ಇಡ್ ತಗೊಂತ್ರಲ್ಲ ಅವರ್ನ್ನ ಆದ
ಎಏಷ್ಟ ಮಾತಾಡದು ಒಯ್ಯ ಇ ನಂಪ ಹಗಿರ್ತದ ನ ಮಾತಾಡೋದು ಫೋನ್ ಎಲ್ಲ ಫೋನ್ದಯ ಕಣ್ಣೆ ತೋರ್ಸ್ರೆ ಮಾತಾಡ ಮಾತಾಡ್ಬೋುದು ಇಲ್ಲಾಂದ್ರೆ ಇಲ್ಲ ಅ ನೆಟ್ವರ್ಕ್ ಬಂದ್ರ ಮಾತಾಡುವೋ ನೆಟ್ವರ್ಕ್ ಬರ್ಲಿಕ್ಕಂದ್ರ ಏಟ್ ಮಾತಾಡಕ್ ಆಗಲ್ವಾ
ಹ್ಮ್ ಮೆಟ್ರ ಚಂದ್ ಬರ್ತದಿಲ್ಲ ಮ
ನೀನು ಸಂಜೆ ಕಡೆ ಮಾತಾಡ್ತೇವ ನೆಟ್ವರ್ಕ್ ಬರ್ತ ನಿನಗ
ಸಂದಿಕಡೆ ಪರತಾನ
ಆ
ಮತ್ತ ಏನ್ ಮಧ್ಯಾಹ್ ನಮ ತಗ
ಸಂಜಿಕಡೆ ಪರತ ಹ್ಮ ಸಗೆನ ದವು ಹಾ ಹಾ ಈಗ್ ಕೇಳ್ತದ
ಎಲ್ಲಿ ಹೋಗಿದ್ರ ಅತ್ತ ಎಲ್ಲಿಗಿದ್ರವ್ಣೆ
ಎಲ್ಲಿಗಿಲ್ಲ ಅವವು ಹೊಲ್ಕೋಗಿದ್ಲು ನಾನು
ಶಾಲಿಗೆ. ಹೋಗ್ದಿಲ್ಲ ನಾಳೆ ಹೋಗ್ಬೇಕು.
ನಾವು ಹೊಲಕ್ಕೆ ಹೊಂಟಿವಿ.
ಹ್ಮ್ಮ್ ಹೂ. ಹೊಲಕ್ ಹೊಂಟೀಯಾ.
ಸಣ ಮಾತಡ್ದ ಭಾಳ ಚ ಆಗತ್ತ.
ಆ ಹೆಂಗಗೆ ನಮ್ಮ ಅವ್ವ ಆಕಿ ಊರಿಗೆ ದೊಡ್ವವ ಅವರು ಅರಮ್ಮ ಇದರಲ್ಲ.
ನೋಡ.
ಏನ್ ಮಾಡಕತಾಳ.
ಕುಂತಾಳ ಬಂದಾಳ ಇಲ್ಲಿ ಕುಂತಾಳ.
ಹೌದಾ.
ನಮಗ್ದ ಹಚ್ಚಿದ್ಲು ಮದ್ಯಾಹ್ನ ಮಾತಾಡ್ಕೊಂತು ಕುಂತಿದ್ವಿ. ಹ್ಮ್ ಅದ ಇವತ್ತು ಹೆಚ್ಚಳ ಫೋನ್ ಇಷ್ಟ ದಿನ ಇರಲಾರದು. ಯಾರ ದೇವಮ್ಮ. ಹ್ಮ್. ಆರಾಮದಾರಂತ ಯ ಹುಡುಗರು. ಮನೆಗಿರ್ತಾಳ ಅದ ಹುಡ್ಗನ ಏನೋ ಈಗ ಐದು ತಿಂಗಳ ಬಿಟ್ಟ. ಹ್ಮ್ಮ್ ಒಂದು ತಾಸು ಬಿಟ್ಟು ಇರೋದಿಲ್ಲ ಅವರ ಅವ್ವನ ಬಿಟ್ಟು.
ಹೌದ ಹುಡುಗ್ರ ಬಿಟ್ಟಿರಲ್ಲವು ಚಂದ ಅದ ಆದ್ರ ಹ್ಮ್ ಆರಾಮದ್ದಿವಿ ನೀವು ಆರಾಮ ಹ್ಮ್.
ಕೇಳಿದ್ಲು ರೂಪ ಅವರ ಆರಾಮ ಅದರಲ್ಲ ಸಣ್ಣವ ಅವರು.
ಹ್ಮ ಹ್ಮ್.
ಎತ್ತು ಅದೇ ಹಡುನ ಮಾತಾಡಾಸಕ್ಕೆ ಹೋಗಲಿಲ್ಲ ಗನ ಅಳದೆ ಅಳಕತಿದ.
ಹಂಗಿ ಏನ್ ಕಿರಿಕಿರಿ ಮಾಡ್ತಾರೆ ಹುಡುಗರು ಮಲ್ಕೋಕೊಂಡಾಗ ಏನ್ರ ನಾವ್ ಕೆಲ್ಸ
ಹ್ಮ್ಮ್ ಮ್ಯಾಲ್ಕೊಳೋದೇ ಇಲ್ಲಾ ಮದ್ಯಾಹ್ನ ಒತ್ತು.
ಹ್ಮ್ ಹಾ ಎಷ್ಟೊತ್ತಿಗೆ ಮಳಕೊಂತನ.
ಮುಂಜಲಿ ಹತ್ತು ಹನ್ನೊಂದುಕ್ಕ ಮುಗಂದ ಒಮ್ಮೆ ನಾಕಕ್ಕ ಎದಲ್ತತಾನಂತೆ ಹಂಜಿ
ರಾತ್ರಿ ಹತ್ ಹನ್ನೊಂದುಕ್ ಮೊಲಕೊಂಡವ ಮುಂಜಲೆ ನಾಲ್ಕು ಕೆ ಎದೆಳ್ತನ. ಏ ಯೆವ್ವ ಯಾರೋ ನಿದ್ದೆ ಹೊಡಿಯೋದು ಸಣ್ಣವ ದೊಡ್ಡವ
ಹ್ಮ್ ಅಲ್ಲಿ ಅಲ್ಲಿ ಅವ್ರ್ಮ ಅ ಅವ್ರ ಮನೆಗ್ ಬಿಟ್ಟು ಸ್ವಲ್ಪ ಅದರ ಅತ್ಯಾತ ಅಲ್ಲಿ ಮಸೂದಿ ಐತಿ ಅಲ್ಲಿ ಕಟ್ಟಿ ಅದ ಅಲ್ಲಿ ತಂಪಾದ. ಆಡಕ ಹೋಗಿ ಅಲ್ಲೇ ತುಗಡಿಸ್ಕೊ
ಏ ಶಾಲಿ ಗಿಲಿ ಕಳಿತಿ ಇಲ್ಲ ನಿನ್ಂಗೆ. ಕುಭಕರ್ಣ ಆತಾನ ಏನ್ ಮತ್ತ.
ಅಷ್ಟ ನಿದ್ದು ಬಿಡಿತೇನ ಅಂತ ನೋಡು ಅಲ್ಲ ಆಟ ಆಡಕ ಅಂತ ಓ ಓದತನ ಅಂತಲ್ಲ ಹೋಗಿ
ಇಲ್ಲ ಹುಡುಗ ಯಾಕಂದ್ರ ಒಟ್ಟಿ ತುಂಬಾ ಊಟ ಮಾಡ್ತಲ್ಲ ಊಟ ಮಾಡಿ ಆ ಕಡೆ ಆಯ್ತ ಕಡೆ ಸುಮ್ಮನೆ ದೇವ್ ಬ್ದಂಗ ಇರ್ತಾನಾವ ಆಕಡೆ ಗಳಿ ಬಿಳಿ ಹುಡುಗರು ಆ ಕಡೆ ಈ ಕಡೆ ಆಡ್ತಿದ್ ಅಂದ್ರ ಅವ ಆಡ್ದಾಗ ಓದ್ತದ ಇವ ಸುಂಪು ಅಂದ್ರೆ ಇ ಗುಮ್ಮನ್ ಗುಸ್ಕಪ್ಪ ಯ ಹ್ಮ ಅಷ್ಟ ತನ್ನ ನ ನನ್ನ ಕದನ ಬಿಡ ಅವನು ಜೋ ಮಗ ಹ್ಮ್ ನೋಡಲ್ಲಿ ನಡಬರಕ್ ನೀವ ಚಗ ನಾ
ಬಲ
ಮುಂದೆ ಅಂಗ ಹವಿಂಗ ಅಾಗ ನೀಡ ಅಲಗ ವತ ಬಿಡವಾಪ್ಪ ವಿೇ ಶೇತದ ಮೂವರ ಒಂದೊಂತರ ಒಬ್ಬ ರೌಂಡ್ ಮಲ್ಗ ಒಬ್ಬ ಹಸೊಂಡ ಬಾಗವಾ ಇವು ಏನತ್ತ ನನ್ ಇವಲ್ಲಾಸ್ನೇದ ಡ ಹಾ ಅಕಂದ ಮಾರಂಗ ಅಲ್ಲ ಹ ಇಲ್ಲ ಹಾಗೇಶ ಎನ್ ಕಡೆ ಬಾಂದಲಲ ಹಲಲ್ ಇವ್ರ ಏನ್ ಮಾತಾಡ್ತಾರೆ ಓ ಸಾಕ ಸಾ ನಿಮ್ ಗು ಏ ಹ್ಮ್
ಮತ್ತೆ ಒಂದ ಸಮಾಚಾರ
ಮತ್ತ ಏನಲ್ಲ ನೋಡವ ಯವಾಮ ದೊಡ್ಡಾಗಿ ನಮಸಿವ್ನು ಯಾರುವ ಏನವ ಲಕ್ಷನದವನ್ ಹೆಸರು ರಾಯಣ್ಣ ಹ್ಮ್ ಕೆಂಪನ್ ಮರವಾ
ನ ಚಿದನ ಗನ್ನ ಸಾಕಾಗಿದ್ರರು ನಿಮ್ಮೂರಿಗೆ ಕರ್ಕಿಡೊಗು ಅಂತೇಲೆನೋ
ಹ ಬೇರಿಕ್ ಆತನ್ ಅನಸ್ತ ನೋಡಕ್ಂಗ ಕಾಣ್ತಾನಲ್ಲ ಲಾನೇದನನೆ ಬಾಳ ಬೆೇೀಕ್ದ ಅನ್ಸ್ತದೆ
ಬರ್ಬಕ ನ ಬಾಳ ಹುಸಿರ್ದ ಬ ಮಹಂಗೆ ಬಹ ಬ ಜ ಹ ಹ್ಮ್
ಹ
ಎಲ್ಲ ಬಣ್ಣ ಹಕ್ಬಿು ಎಲ್ಲ ತಿಕಿ
ಹ್ಮ ಸಣಿಂದ ಗದಗೊ ಮರ್ತಲ್ಲ ಾರ ವಿಳಗೆಿಳಾಕಿಯನ್ೂಡ ಅೋಡು
ಎಡ್ಡ ಮಾಡದ ಗನ್ನ ಕಿಟ್ಟಿ ಗನ್ನ ಇದದ ಈಗ ಸಾಕ ಇಂತ ತಗೊಂಡ್ ತಕಂದ್ರೆ ಹೋಗ್ಬಿಡಕ್ ಕಡೆ ಸುಮ್ಮಿ ಮತ್ತ ಅ ಹ ಏ ಎ ಸುಮ್ರತಾನನ್ ನಿ ಇದಾಗ ಹುಡುಗುದು ಡೆ ಹ ಇಡ್ಕೊಂಡ ಎದ ಅದು ಹೋಗಿ ಅಲ್ಲಿ ಈ ನಾ ಒಟ್ಟ್ರ್ ಮುೆರ್ಬೇಕ ಅಂತ ಎಕ ಕಡೆ ಹೋದ್ರ ಆಯ್ತ ನೋಡ್ ಏನ ಕಿಗಿ ಮಾಡೇ
ಹ
ಹ್ಮ್ ಇನ್ನೆ ನೋಡು ಹಂಬ ಬ ಕೊ ಬುಕ ಕೊಟಾರ ಅದ ಹ್ಮ ಬೈಲಿ ಅಟ ಜೋಟ ಮಾತಾಡ್ಬ ಸ್ವಲ್ಪ ಬು ಶಾಲೆಾಗ ಬುಕ್ಕ ಕೊಟ್ರಂತ